ಹಲೋ ಬಾ ಆರಾಮಿದ್ಯಾ
ಅರಾಮ್ ನೋಡ್ ಮಚ್ಚಿ ನೀನ್ ನೀನ್ ಆರಾಮ ಹಲ್ಲೋ ಹಲೋ ನೀನ್ ಆರಾಮ
ಅರಮ ಅರಾಮಇದೀನಿ ಮತ್ತೆ ಚಾ ನಾನ ಆರಾಮಿದ್ದೀನಿ. ಸುಮ್ಮ್ನೆ ರೋಡ್ಲ್ ಹೋಗತಾ ಇದೀನಿ ನೋಡ್ ನಡ್ಕೊಂಡು
ಎಲ್ಲಿ ಇರೋದು ಇವಾಗ
ಇವಾಗ ನಾನ್ ಊರಲ್ಲಿ ಇರೋದು. ನೀನು?
ಹೌದಾ ಏನ ಡ್ಯೂಟಿ ಮಾಡ್ತವನೇ ಅಂತ ಕೇಳ್ಪಟ್ಟೆ ಹಂಗೆ
ಇಲ್ಲ ಸ್ವಲ್ಪ ಇಲ್ಲ ಡ್ಯೂಟಿ ಇಲ್ಲ ಇವಾಗ ಸ್ವಲ್ಪ ರಜೆ ತಗೋಬಂದಿದೀನಿ ಒಂದ್ ತಿಂಗ್ಗಳ ಊರಲ್ಲಿ
ಹ್ಮ್ ಏನ ಬೆಂಗ್ಗಳೂರಲ್ಲಿ ವರ್ಕ್ ಮಾಡ್ತಿದ್ದ ಅಂತೆ
ಹೌದೌದು ಹೌದು ಅದೇ ಬೆಂಗಳುರಲ್ಲಿ ಐ ಟಿ ಅಗೀ ಒಂದು ಕಂಪ್ನ ಇದೆ ಕಂಪ್ನಿ ಕೆಲಸ ಮಾಡೋದು ನು ಮಾನೇಜರ್ಲ್ಲಿ
ಹೌದಾ ಎಷ್ಟು ಕೊಡ್ತಾರೆ.
ಕೊಡ್ತಾರೆ ಒಂದು ಅಂದ್ರೆ ಒಂದು ಆ ಟೆನ್ ಕೆ ಕೊಡ್ತಾರೆ ಟೆನ್ ಕೆ ಎಲ್ಲ ಸಾರಿ ಒಂದು ಒಂದು ಐವತ್ತು ಕೆ ಕೊಡ್ತಾರೆ.
ಹೌದಾ ಚೆನ್ನಾಗಲ್ಲೋ
ಅಂದ್ರೆ ಎಕ್ಸ್ಪೀರಿಯನ್ಸ್ ಅಪ್ಪಾ ನನ್ ಇವಾಗ ನಾ ಐದ್ ವರ್ಷ ಆಯ್ತು ನಾನಲ್ಲಿ ಕೆಲ್ಸ ಮಾಡ್ತಾರದು ಹಾ ಚೀನಾ ಇವಾಗ ನನ್ಗೆ ಮ್ಯಾನೇಜರ್ ಕೊಟ್ಟಿದ್ದಲ್ಲೇ
ಹೌದಾ ಅದಕ್ಕೆಅಷ್ಟು ಕೊಡ್ತಾ ಇರೋದು ನಾವು ಬರ್ತೀವಪ್ಪಾ ನಿನ್ನ ಹತ್ರನೇ
ಅಂದ್ರೆ ನಿನ್ ಏನ ಆಾಗಿದೆ ಅಂದ್ರೆ ನೀನು ಏನಾದ್ರರು ಕೋರ್ ಏನು ಅಂದ್ರೆ ಈಗ ವಿದ್ಯಾರ್ಥಿ ಅ ಕ್ವಾಲಿಫಿಕೇಷನ್ ಬೇಕಪ್ಪಾ
ಹೌದಾ ನನ್ ಇವಾಗ ಡಿಗ್ರಿ ಫಿಫತ್ ಸೆಮ್
ಹ್ಮ್
ಹ್ಮ ಕಂಪನಿ ಯೊಳಗೆ ಅಂದ್ರೆ ಇವಾಗ ಏನಾರ್ ಸೈಡ್ ಸರ್ಟಿಫಿಕೇಟ್ ಇದ್ರನ ಕರ್ಕತಾರಲ್ಲ ನಂದ್ ಹಂಗ ಸರ್ಟಿಫಿಕೇಟ್ ಅದಾವ ಬರ್ಬೋದಾ
ಅಂದ್ರೆ ಡಿಗ್ರಿಯಲ್ಲಿ ಏನಾದ್ರರು ಡಿಪ್ಲೋಮಾ ಇಂಜಿನಿಯರಿಂಗ ಆ ತರ ಏನ್ ಮಾಡಿದ್ರೆ ಕರು ತಕೊಂತಾರೆ ಇ ಬೇರೆ ಅಂದ್ರೆ ಆರ್ಟ್ಸ್ ಮತ್ತೆ ಈ ಆರ್ಟ್ಸ್ ಮಾಡಿದ್ರೆ ತಗೋಲಲ್ಲೇ ಡಿಗ್ರಿ ಮತ್ತೆ ಬಿಕಾಮ್ ತಗೋಲ್ಲ
ಹ ಹ ಹ
ನೀನಾದ್ರೆ ಏನ ಟೆಕ್ನಿಕಲ್ ಕೋರ್ಸ್ ಯಾವ್ದ್ ಮಾಡಿರ್ತತಿ ನೀನ್ ತಗೋತಾರೆ ಇಲ್ಲಾಂದ್ರ ಇಲ್ಲ
ಹ್ಮ್ ಅಂದ್ರೆ ಐಟಿಐ ದವ್ರಿಗೆ ಬಾ ಅಧ್ಯತೆ ಐತಿ ಅಂದಂಗ ಆಯ್ತು ಅಲ್ಲಿ
ಹುಂ ಐಟಿಐ ಡಿಪ್ಲೊಮೋ ಇಂಜಿನಿಯರಿಂಗು
ಹ್ಮ್ ಹ್ಮ್್ಮ ಡಿಪ್ಲೊಮಾನೋ ಬರುತ್ತಾ ನಮ್ದು ಇದು ನಂದು ವೆಟನರಿ ಡಿಪ್ಲೊಮೋ ಐತ ಅದನು ಬರತ್ತಾ ನಡೀತಾ
ಹಾ ವೆಟನರಿ ಡೆಪ್ಲೊಮ ಮ್ಯಾನೇಜರ್ ಅಂದ್ರೆ ಇನ್ನೊಬ್ರು ಇದಾರೆ ಸಿ ಎ ಇದ್ದಾರೆ ಅವ್ರರು ಸಿಎ ಕೇಳಬೇಕು ನ
ಹೌದಾ ಹ್ಮ್ ಹ್ಮ್ ಅಂದ್ರೆ ನಿಮ್ದಲ್ಲಿ ಇವಾಗ ನೀನ್ ವರ್ಕ್ ಮಾಡ್ತಾ ಇದ್ಯಲ್ಲಾ ಏನ್ ವರ್ಕ್
ಅಂದ್ರೆ ನಂದು ಕಂಪ್ಯೂಟರ್ ವರ್ಕ್ ನ ಕಂಪ್ಯೂಟರ್ ಅಲ್ಲಿ ನಂದು ಸಾಫ್ಟ್ವೇರ್ ಅಲ್ಲಾ ಅಂದ್ರೆ ಒಂದ್ ಪ್ರಾಜೆಕ್ಟ್ ಕೊಟ್ಟಿರ್ತಾರೆ ಆ ಪ್ರಾಜೆಕ್ಟ್ ನ ನಾವು ಮೂವ್ ಮಾಡ್ಬೇಕು ಅದು ಕಂಟಿನ್ಯೂ ಮಾಡಿ ಬೇರೆಯವ್ರಿಗೆ ಮೂವ್ ಮಾಡಬೇಕು
ಹಾ ಹೌದಾ
ಹ್ಮ್
ಹಂಗಾದ್ರೆ ಎಷ್ಟ್ ಕೊಡ್ತಾರೆ ನಮ್ದಗೆ
ಅದೇ ಹಾ ಇವತ್ತರು ಕೊಡ್ತಾರೆ ಅಂದ್ರೆ ಒಂದ್ಸತಿ ಅಂದ್ರೆ ಡೇ ಆಫಂಡ್ ಅಂದ್ರೆ ಜಾಸ್ತಿ ದೊಡ್ ಅಂದ್ರೆ ಜಾಸ್ತಿ ಕೆಲಸ ಮಾಡಿದ್ರೆ ಅದ್ರ ಒಂದು ಮತ್ತೆ ಒಂದ ಇಪ್ಪತ್ವಮೂವತ್ತು ಸರ್ ಎರಡ ಆಗುತ್ತೆ
ಓ ಹ್ಮ ಚೆನ್ನಾಗಿಯತಲ್ಲ ಹ್ಮ್
ದೆ ನಾನೇ ಸ್ವಲ್ಪ ತುಂಬಾ ಜ ಜಾಸ್ತಿ ಐದ್ ವರ್ಷ ಆಯ್ತು ಊರ್ರಿಗೆ ಹೋಗಿಲ್ಲ ನಾನು
ಓ ಹೌದಾ ಇವಾಗ ಇ ಅಕೌಂಟ್ ತಂದಿಯಾ
ಹಾ ಲೀವ್ ಹಾಕೊಂಡ್ ಇವಾಗ ಹೋಗಿದ್ದಿನಿ ಒಂದ್ ತಿಂಗಳು ತಗೊಿನಿ ಲೀವ್ ಹೇಳಿದ್ದೀಿನಿ ನಮ್ ಸಿಇಓಗೆ ಸರಿಪಾ ಹೋಗೋಗ್ಪಾ ನೀನು ಮ ಮತ್ತೆವಾಗ ಐದು ವರ್ಷ ಆಯ್ತಿ ಕೆಲಸ ಮಾಡ್ತಿದ್ದ ಹೋಗ್ ಬಾರ ಅಂತ ಹೇಳಿದ್ರು
ಹಾ ಹಾ
ಎಲ್ಲಿ ನೀ ಊರಲ್ಲಿಇಲ್ಲ ಎಲ್ಲಿದ್ದ ಕಾಣ
ಏನ್ ಬಿಲ್ಡ್ ಮಾಡೋದು ಆ
ಹಾ
ಇವಾಗ ನಿನ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಲ್ಲಾ ಏನ್ ಏನ್ ವರ್ಕ್ ಮಾಡದು ನೀನ್ ಇವಾಗ
ಅದೇ ಹೇಳಿದಲ್ಲಾ ಒಂದ್ ಪ್ರಾಜೆಕ್ಟ್ ಬರುತ್ತೆ ಒಂದ್ ಪ್ರಾಜೆಕ್ಟ್ ಇಡ್ತೀವಿ ನಾವು ಒಂದ್ ಬಿಲ್ಡಿಂಗ್ ಪ್ರಾಜೆಕ್ಟ್ ಹ ಪ್ರಾಜೆಕ್ಟ್ ಹ ಹ ಅದ್ರ ಬಗ್ಗೆನೆ ನಾವು ಸಂಪೂರ್ಣವಾಗಿ ಪ್ರಾಜೆಕ್ಟ್ ಕೊಡ್ತಾರೆ ಯಾವ್ ತರಾ ಮಾಡೋಕ್ ಯಾವ ತರಾ ಎಲ್ಲಾ ಹೇಳ್ತಾರೆ ಅವರು ನಮ ಸಿ ಈ ಒ ಅವ್ ಪ್ರಾಜೆಕ್ಟ್ ನ ನಾವು ಎಲ್ಲಾ ಮೂವ್ ಮಾಡಿ ಬೇರೆಯವ್ರಿಗೆ ಮೂವ್ ಮಾಡ್ಬೇಕು ಪ್ರಾಜೆಕ್ಟ್ ಕಂಪ್ಯೂಟರ್ ಅಲ್ಲೇ ಏನು ಹಾರ್ಡ್ ವರ್ಕ ಏನೀಲ್ಲಾ ಸಾಫ್ಟ ವರ್ಕೆ
ಹುಂ ಹೌದಾ ಅದ ಕೇಳಿದೆ ಅದು ನಿಮ್ಮ ಮಾಮ್ಮ ಒಬ್ಬ ಇದ್ನಲ್ಲಾ ನಿಮ್ಮ ಮಾಮ್ಮನ ಅಳಿಯಾನ ಅವನು ಇವಾಗ ಎಲ್ಲೊ ಬ್ಯಾಂಕ್ ಅಲ್ಲಿ ಕೆಲ್ಸ ಮಾಡ್ತಾವನಂತೆ
ಹೌದ್ ನಾನೇ ಹಚ್ಚಿದ್ದೆ ಅವನು ಬ್ಯಾಂಕ್ ಅಲ್ಲಿ ಅಂದ್ರೆ ಒಂದ್ ವಾಚ್ ಮನ್ ಕೆಲ್ಸಾ ಇದೆ
ಹು ಅವನ್ ಪಾಪ ಒಂದು ಬಿ ಎ ಅಲ್ವಾಅವನದು ಅದಕ್ಕೆ ಅವನ ಯಾವ ಜಾಬ್ ಸಿಗ್ತಾ ಇಲ್ಲ ಅಲ್ಲಿ ಅದಕ್ಕೆ ಒಂದು ವಾಚ್ಮೆನ್ ಅಂದ್ರೆ ಸಕ್ಕತ್ ಸ್ಯಾಲರಿ ಅದು ಕೂಡಾ ಎಸ್ ಬಿ ಐ ನಲ್ಲಿ ಒಂದ ಮೂವತ್ತು ಸಾವಿರಾ
ಹಾ ಹಾ ಓ ಹೌದಾ ನಮಗೊಂದ ಇದ್ರೆ ನೋಡಪ್ಪಾ ನಾವನ್ ಬರ್ತವಿ ಆ ಕಡೆನೆ
ಹೌದಾ ಹ ಮತ್ತೆ ನಿಂದು ಡಿಗ್ರಿ ಆಗಿದೆ ಅಂತಿದ್ಯಲ್ಲಾ ಮತ್ತೆ ಇನ್ನೊಂದಿದೆ ಒಂದು ಅಂದ್ರೆ ಇನ್ನೊಂದು ಹಾಸ್ಪಿಟಲ್ ಇದೆ ಅನಿಮಲ್ ಹಾಸ್ಪಿಟಲು ಮತ್ತೆ ಇನ್ನೊಂದು ವೇಟರ್ನ ವೆಟರ್ನರಿ ಡಿಪ್ಲೋಮ ಅಂತಂತೆ ನಿನ್ಗೆಲ್ಲಾ ಬರುತ್ತ ಅದ್ರ ಬಗ್ಗೆ ಎಲ್ಲಾ ಮಾಹಿತಿ ಪ್ರಾಣಿಗಳ ಬಗ್ಗೆ
ಹ ಅದ್ರ ಬಗ್ಗೆ ಎಲ್ಲಾ ಗೊತ್ತಪ್ಪಾ ನಮ್ಗು ಇವಾಗ ನಮ್ಮಲ್ಲಿನನು ಕರೆ ಕೊಡ ಕರೆ ಕೊಟ್ಟರ್ ಬಿಡು ವೇಕೆನ್ಸಿ ಎಲ್ಲಾ ಬಿಟ್ಟಾವರೇ ಆದ್ರೆ ನಮ್ದ್ ಇನ್ನು ಒಂದ್ ಐದ ತಿಂಗಳ ಕೋರ್ಸ್ ಐತೆ ಅದ್ ಮುಸ್ಕೊಂಡ್ ಬರ್ಬೇಕಂತ ಪ್ಲಾನಿಂಗ್
ಹೌದ ಇಲ್ಲ ಅಲ್ಲಿ ಇದಾರೆ ನಮ್ ಕು ಕೋನೆದಾರ ಅವರು ಡಾಕ್ಟರ್ ಎನೀಮಲ್ ಡಾಕ್ಟ್ರು ಹ ಒಂದ ಹಾಸ್ಪಿಟಲ್ ಇದೆ ಇಲ್ಲಿ ಮೊನ್ನೆ ಹೇಳ್ತಿದ್ರು ನೋಡಪ್ಪ ಒಂದ್ ಎರಡು ವೇಕೆನ್ಸಿ ಕಾಲಿ ಇದೆ ಯಾರಾದ್ರೂ ಬರ್ ತರಾ ಏನಂತಂದ್ರು ಅಂಕಲ್ ನನ್ಗೆ ಯಾರು ಕೂನ ಇಲ್ಲಾ ನನ್ ಫ್ರೆಂಡ್ಸ್ ಲ್ಲಿಯೇ ಯಾರು ಇಲ್ಲಾ ನೀನ್ ಹೇಳಿದೆ ಅಲಾ ಗೊತ್ತರಿಲ್ಲ ನನ್ಗೆ ಇವಾಗ ಗೊತ್ತಾಯಿತು ನೀನ್ ಬಂದಮೇಲೆ ಊರಲ್ಲಿ ಬಂದು ನೀನು ವೇಟರನರೀ ಮಾಡಿದೆ ಅಂತಾ
ಹಾ ಹ ಹೌದಾ ಹುಂ
ಬಾ ಅಂದ್ರೆ ಬರ್ ಕೇಳ್ತೀರಿ ಮತ್ತೆ ನನ್ಗೇನ್ ಸ್ಯಾಲ್ರಿ ಅದು ಅಂದ್ರೆ ಬಂದ್ ಮೇಲೆ ಮಾತಾಡ್ತ ಮತ್ತ ನಾನೇ ಮಾತಾಡಲ್ಲಾ ಸಾಲ್ರಿ ಅದು ಅದೆಲ್ಲಾ
ನೀನೆೇ ಎಲ್ಲಾ ಮಾತಾಡಿ ಕೇಳಿರು ನಾನ್ ಆಮೇಲೆ ಬರ್ತೀನಿ ಅಂತ
ಹೌದಾ ಇಲ್ಲಾ ಅರ್ಜೆಂಟ್ ಇದೆ ಅಂತ ಎರಡು ವೇಕೆನ್ಸಿ ಖಾಲಿ ಅಂತ ಇನ್ನೊಬ್ಬರು ಯಾರನು ಇದ್ರೆ ನೋಡಿ
ನಮ್ ಫ್ರೆಂಡ್ಸ್ ಅದಾರ್ ಬಿಡು ಜಾಸ್ತಿ ಜನಾ ಅದಾರ ಬರೋರೇ ಏನು ಅವ್ರನ್ ಬರ್ತೀನ ಅಂತಂದ್ರೆ ನಾನ್ ಕರ್ದ್ರೆ ಬರ್ತಾರೆ ಹುಡುಗ ಯಾರಾದ್ರರು ಬರ್ತಾರೆ. ನೀನ್ ಕೇಳಿರ ನಾವು ಬರ್ತೀವಂತ ಇಬ್ಬರು ಹುಂ
ನಿ ಅಂದ್ರೆ ಎರಡು ಜನಾ ಬೇಕಿದ ಅಂತೆ ಒಬ್ಬರುಗ ಅಂದ್ರೆ ಬೇಡ ಅಂತ ರು ಬಂದ್ರೆ ಇಬ್ರು ಬರ್ಬೇಕಂತಾ
ಹ ಎಲ್ಲಿ ಅಲ್ಲಿ ಕ್ಲಿನಿಕಲ್ ವರ್ಕ್ ಮಾಡದ ಏನು ಹಾ ಹೆಸರುಗಟ್ಟಾ ಆ
ಹೆಸರಘಟ್ಟಾ ಪಕ್ಕದಲ್ಲಿ ಅಂದ್ರೆ ಅಲ್ಲಿ ಹಾಸ್ಪಿಟಲ್ ಹಾಸ್ಪಿಟಲ್ ಇದೆ ಹಾಸ್ಪಿಟಲ್ಲಲಿ ವರ್ಕ್ ಮಾಡಬೇಕು ನೀನು
ಹೌದಾ ಅದೇ ಅದೇ ಕೇಳ್ದೆ
ನಿನ್ಗೆಲ್ಲಾ ಬರುತ್ತದಾನೆ ಸಿರೆಯಂಜಿ ಅ ಹಾಕ ಎಲ್ಲಾ ವ್ಯಾಕ್ಸಿನ್ ಅದು ಹಾಕೊಕೆ
ಹಾ ಎಲ್ಲ ಬರುತ್ತೆ ಬರುತ್ತೆ
ಎಲ್ಲ ಬರುತ್ತಂದ್ರ ನಾನು ಈ ತರ ಹೇಳ್ತಿನಿ ನಿಮ್ಮ ಈ ತರ ಆಗಿದೆ ನನ್ನೋ ನನ್ನ ಫ್ರೆಂಡ್ ಅಂತ ಹೇಳ್ತಿನ್ ಅವ್ರ್ಗೆ
ನಮ್ದು ಕ್ವಾಲಿಫಿಕೇಶನ್ ಹೇಳಿದ್ರೆ ಅವ್ರು ಕರ್ಕೊತರೆ ಅವ್ರು ನೀವ್ ಫಷ್ಟೇ ಹೇಳಿರ್ರಿ
ಹಾ ಇಲ್ಲ ಹೇಳ್ತಿ ಮತ್ತ್ ನೆಂತೀರ ಅವ್ರು ಅವ್ರೆ ಹೇಳಿದ್ರು ವೆಟರ್ನರಿ ವೆಕೆನ್ಸಿ ಇದ್ ಖಾಲಿ ಯಾರಾದ್ರು ನಿಮ್ ಫ್ರೆಂಡ್ಸ್ ಇದಾರಾ ಅಂತ್ ಕೇಳಂತಂದ್ರು ವೆಟರ್ನರಿಲಿ ನಾನ್ ಊರಿಗೆ ಹೋಗಿಲ್ಲ ಯಾರ್ ಅಂತ ಇವಾಗ್ ಇವಾಗ್ ಗೊತ್ತಾಯ್ತು ಹೇಳಿದ್ರು ಇವಾಗ್ ಮನೇೆಲ್ಲಿ ಇಂಗ್ ಇಂಗ್ ಮಾಡಿದನ. ಅಂತ್ ಹೇಳಿದ್ರಲ್ಲ ಅದಿಕ್ಕೆ ನಾನ್
ಹ ಹೌದಾ ನಂದು ಮುಗ್ದೈತಿ, ಐತೆ ಇನ್ನು ಒಂದು ತಿಂಗ್ಳು ಉಳ್ದೈತೆ ಅನ್ನ ಮುಗಿತ ಹಾ ಬರ್ತೀನಂತ ನಮ್ ಸರ್ರಿಗೆ ಹೇಳ್ಕೊಂಡ್ ಲೀವ್ ಹಾಕೊಂಡ್ ನಾನು ಇಲ್ಲಿ ಕಾಲೇಜಲ್ಲಿ ರಜೆ ತಗೊಂಡ್ ಬರ್ ತಿನಿ ಸರ್ರೀಗ್ ಹೇಳಿದ್ರೆ ಅವ್ರು ಆಯ್ತಪ್ಪಾ ನೀನ್ ಮಾಡು ನೀನು ಅಂತರೆ
ಇಲ್ಲ ಜಾಬ್ ಮಾತ್ರ ಸಕತ್ ಇದೆ ಹಾರ್ಡ್ ವರ್ಕ್ ಏನಿಲ್ಲ ಫುಲ್ ಆರಾಮ್ ಕೆಲ್ಸ ಇದೆ. ನಮ್ಗ್ ಬೇಕಿದ್ದಾರೆ ಅವ್ರು ಡಾಕ್ಟ್ರು ಮತ್ತೆ ನಾನ್ ಹೇಳ್ತೀನಿ ನಮ್ ಹುಡ್ಗಾನೆ ಅಂತ್ ಹೇಳ್ತೇನಿ ಸ್ಯಾಲ್ರಿ ಒಂದು ಪಸ್ಟ್ ಮಂತ್ಲಿ ಒಂದು ಇವಾಗ ಅಂದ್ರೆ ನಿಮ್ದು ಅಲ್ವಾ ಇವಾಗ ಒಂದೂ ಒಂದ್ ಇಪ್ಪತ್ತೈದು ಸಾವ್ರ ಕೊಡ್ತಾರೆ ಆಮೇಲೆ ನಿನ್ಗೆ ಎಕ್ಸ್ಪೀರಿಯನ್ಸ್ ಆದ್ಮೇಲ್ ಮತ್ ಜಾಸ್ತಿ ಆಗ್ಬೋದು
ಹಂಗ ಕೇಳಿರು ನಾವು ಬರ್ತಿ ಅಂತ, ನಮ್ಗೆ ಏನು ಊಟದ್ ವ್ಯವಸ್ಥೆ ರೂಮ್ ವ್ಯವಸ್ಥೆ ಎಲ್ಲ ಅವ್ರ್ ಕಡೆ ಏನ್ ನಾವ್ ಮಾಡ್ಕೋಬೇಕಾ ಅಲ್ ಬಂದ್
ಇವಾಗ್ ಈಗ ನಾ ಅದ್ರ್ ಬಗ್ಗೆ ಮಾತಾಡಿಲ್ಲ ಮತ್ತೆ ಊಟದ್ ವ್ಯವಸ್ಥೆ ಅವ್ರ್ ಕಡೆ ಅಂದ್ರೆ ಸ್ವಲ್ಪ ಸ್ಯಾಲ್ರಿ ಕಡಿಮೆ ಆಗತ್ತೆ.
ಹಾ ಹಾ
ಹ್ಮ್ ಮತ್ತೆ ನೋಡು ಮತ್ತೆ ಎಲ್ಕಂದ್ ನೀವೆ ಒಂದ್ ರೂಮ್ ಇಟ್ಕೊಂತಿರ್ ಅಂದ್ರೆ ಸ್ವಲ್ಪ ಆದ್ರೆ ಇನ್ನೊಂದ್ ಸ್ವಲ್ಪ ಸ್ಯಾಲ್ರಿ ಈಗತ್ ನೋಡ್ರಿ ಮತ್ತೆ ಊಟುದ್ ಬಗ್ಗೆ ಮತ್ತೆ ರೂಮ್ ಬಗ್ಗೆ
ಹಾ ಅದೇ ನಮ್ ಇವಾಗ ಇವಾಗನ ಬಂದಿದ್ ಕರ್ಚರ ಆಗ್ಬೇಕಲ್ಲ ಅಲ್ಲಿ ಇವಾಗ ಇಲ್ಲಿಂದ ಅಷ್ಟ್ ದೂರ ಬಂದಿರ್ತೀವಿ ಯಾಕಂದ್ರೆ ನಮ್ಗೆ ಅಲ್ಲಿದೆಲ್ಲಾ ಖರ್ಚು ವೆಚ್ಚ ಅವೆಲ್ಲಾ ಇರುತ್ತಲ್ಲ
ಎಲ್ಲ ನಾ ಎಲ್ಲಾ
ಇವಾಗ್ ಊಟುದ್ದಂದ್ರೆ ತಿಂಗ್ಳ ಐದ್ ಸಾವ್ರ ಅಂದ್ರೆ ನಮ್ಗಲ್ಲಿ ಉಳ್ಯೋದೆ ಇಪ್ಪತ್ ಸಾವ್ರ ಮತ್ತ್ ಅದ್ರಗ್ ಒಂದ್ ಐದ್ ಸಾವ್ರ ಖರ್ಚಂದ್ರು ಉಳ್ಯೋದೆ ಹದ್ನೈದ್ ಸಾವ್ರ ಅಲ್ಲ
ಲಿ ಹ್ಮ್ ನೀವ್ ಹೇಳ್ತಿರದ್ ನಿಜಾನೇ ಅಂದ್ರೆ ನಾನ್ ಕೇಳ್ಬೇಕಲ್ಲಪ್ಪಾ ಇನ್ನ್ ಅವ್ರು ಏನಂತ ತರೆ ಏನಿಲ್ಲ
ಹಾ ನಿಮ್ ಸರ್ ಅತ್ತ ಕೇಳಿರ್ರಿ ನಾವು ಆದ್ರೆ ಬರ್ತೀವಂತ ನೋಡಮ ಆವ್ ಅಲ್ಲೆ ಎಲ್ಲನ ಇದ್ ಮಾಡ್ಕೊಡ್ತೀವಿ ಅವ್ರುಗ್ ಪರಿಚಯ ಇರೋರು ಎಲ್ಲನ ಮಿಸ್ ಹಿಡ್ಕೊಡ್ತೀವಿ. ನೀವಲ್ಲೆ ಊಟ್ಕ್ ಹೋಗುದ್ರಂತ ಅಂದ್ರೆ ನಡೀತಾ ಬಿಡು ಅಲ್ಲೇನ್ ಮೆಸ್ಸಲ್ ಆದ್ರೆ ಒಂದ್ ಎರ್ಡುವರೆ ಸಾವ್ರ ಹೋಗ್ಬೋದು ತಿಂಗ್ಳ
ಹೌದೌದೌದು ಹ್ಮ್
ಹ್ಮ್ ಇಲ್ಲ ರೋಮು ನಿಮ್ ಕಡಿಗೆ ಊಟನು ನಿಮ್ ಕಡಿಗೆ ಅಂದ್ರೆ ಪೂರಾ ಜಾಸ್ತಿ ವಜ್ಜೋಗ್ ಬಿಡುತ್ತೆ ನಮ್ಗ್ ರೂಮ್ ಬಾಡಿಗೆ ಹತ್ ಸಾವ್ರ ತನ ಬರುತ್ತ
ಹೌದೌದು
ಹ್ಮ್
ನಾನ್ ಕೇಳ್ತಿನಿ ಅವ್ರು ಏನಂತಾರಂತ ಗೊತ್ತಾಗುತ್ತೆ
ಹ್ಮ ಕೇಳಿರಿ ಇಲ್ಲಾ ಅಂದ್ರೆ ಅಲ್ಲೇ ನಿಮ್ದು ಕಂಪ್ನಿ ಕಡಿಂದ ನಿಮ್ಗ್ ರೂಮ್ ಕೊಟ್ಟವ್ರ?
ಇಲ್ಲ ಇಲ್ಲ ನಾನ್ ಸಪ್ರೇಟ್ ರೂಮಲ್ ಇರೋದು
ಹೌದಾ ಕೇಳ್ರಿ ಇಲ್ಲಾಂದ್ರೆ ನಾವು ಅಲ್ಲೇ ಬರ್ತೀವ ಅಂತ ನಿನ್ನ ಹತ್ರರಾನೇ
ನನ್ನ ಹತ್ರಾನೇ ಬರ್ತೀರಾ ಅಂದ್ರೆ ನನ್ ರೂಮ್ ಇವಾಗ ಚಿಕ್ಕದಿದೆ. ಇಲ್ಲ ನಾನ್ ಒಬ್ನೇ ಇರೋದು ಇನ್ನೊಬ್ನು ಇದಾನೆ ನನ್ ಫ್ರೆಂಡ್ ಅವ್ನು.
ಹ್ಮ್.
ಸ್ವಲ್ಪ ರೂಮ್ ಅಡ್ಜಸ್ಟ್ಮೆಂಟ್ ಆಗಲ್ಲ ಅದು ರೂಮ್ ಸ್ವಲ್ಪ ದೊಡ್ಡ ರೂಮ್ ತಗೋಬೇಕಾಗುತ್ತೆ ಚಿಕ್ ರೂಮ್ ಇದೆ ಅದು.
ಹ್ಮ್ ಇಲ್ಲಾ ಹಾಂಗಲ್ಲ ಇವಾಗ. ಇವಾಗ ಅವ್ರು ಏನಾರ ರೂಮ್ ಕೊಡಲ್ಲ ಏನ್ ಕೊಡಲ್ಲ ಅಂತ ಅಂದ್ರೆ. ಊಟದ್ದದೆಲ್ಲಾ ಒಜ್ಜೆ ಹಾಗುತ್ತಲ್ಲ ರೂಮು ಊಟದ್ದು ಅದೆಲ್ಲಾ.
ನೀನ್ ಯಾವ. ನಿಜಾನೆ ಅಂದ್ರ ಕೇಳ್ತ ನೀನು ಬರ್ತೀನಿ ಅಂದ್ರೆ ಮತ್ತೆ ಎಲ್ರೂ ಕೂಡಿ ಒಂದು ಬೇರೆ ರೂಮ್ ಇರೋಣ ಯಾವ್ದಾದ್ರೂ ದೊಡ್ ರೂಮ್.
ಹಾ.
ದೊಡ್ಡ ರೂಮ್ ಹಿಡಿದು ಮಾತಾಡೋಣ ಆದ್ರೆ.
ಹ್ಮ್ ಕೇಳಿರು ಮನ್ವಿಕ್ ಸರ್ ಅವ್ರಿಗೆ ನೋಡಮಾ ಏನ್ಂತರ ಗೊತ್ತಾಗುತ್ತೆ. ಮತ್ತೆ ಇನ್ನೇನು ಎಲ್ಲಾ ಆರಾಮಲ್ಲಾ.
ಹೌ. ಹ್ಮ್ ನಾನ್ ಆರಾಮ್ ಇದಿನಪ್ಪ ನೀನು ಆರಾಮಿರು. ಏನ್ ಊರಲ್ಲಿ ಕಾಣ್ತಾ ಇಲ್ಲ ಎಲ್ಲಿ ಇದಿಯ ನೀನ್ ಇವಾಗ.
ಶಾಪೂರಲ್ಲೇ ಇದ್ದೆ ನೀನ್ ಇವಾಗ ಬಂದಿದೀನಿ ಅಂದಲ್ಲಾ ನಾಳೆ ಬಾ ಸಿಗೋಣ.
ಹೊ ನೀನೇ ಬರೊ ಊರ್ ಕಡೆ ಬಾ ಶಾಪುರದಲ್ಲಿ ಏನಿದೆ.
ಹಾ. ನೀನ್ ಅಲ್ಲಾ ಸಿಟಿಗೆಲ್ಲ ಬರೋದು ಏನಾರ ಇದ್ರೆ ತಗಕಂತ ಅವಾಗ ಬಂದಾಗ ಕಾಲ್ ಮಾಡಪ್ಪಾ ನಾವು ಬರ್ತವಿ. ಇಲ್ಲೇ ಹಾ ನಾವಿಲ್ಲಿ ಸಿಟಿಯಾಗೆ ಇರೋದಲ್ಲ ಇವಾಗ.
ನೋಡೋಣ ನನ್ಗೂ ನವೀನ್ ಸಿಕ್ಕಿದ್ದ ನವೀನ್ ಹೋಗೋಣ ಅಂತ ಹೇಳಿದ್ದ ಅವನು.
ನವೀನ್ ನಾನ್ ನಾಳೆ ಬರ್ತೀವಿ ಬಂದ್ರೆ ಅವನ್ ನಾನು ಸರಿ. ಮತ್ತೆ ಅಚ್ಚಲ ನಾನ್ ಫೋನ್ ಆಮೇಲೆ.
ಹಾ ಸರೆ ಸರೆ ಇಡ್ಲಾ.